ಇಲ್ಲ
ಯ ಹಮ ಕಂಡ ನ ಮಾತಾಡ ೋನ ಮಾತಾಡೋಕ ಹ ಕಳದಯದಲ್ಲ
ಹ
ಏ ಎಕ್ಸಾಮ್ ಚೆನ್ನಾಗಿಾವಂತಂಗ ಹೇಗಾದ ನೋಡಿಬಟ್ಟುಷ್ಟಸ ಹೇಗಾಗಿದ್ದಾರೆ ನೋಡಿ ಹಲೋ
ಮಾತಾಡಲೆ ಗಾಂಡು
ಮಾತಾಡ್ತಿದ್ದಿ ನೀನ್ ಮಾತಾಡ್ತಿಲ್ಲ
ಹ್ಮ್ಮ್.
ಯ ಹ್ಮ ಮತ್ತ ಮತ್ತೇನ್ ಹೊರಗಿದಿಯಾ ಸವಿತಾ ಹ್ಮ ಏನ್ ವಾಟ್ಸಪ್ ಏನ್ ಹಾಕಿದೆ ನಿನ್ನಕೂಡ ಮಾತಾಡ್ತಿಲ್ಲಮ್ಮ ಮತ್ತೆ ಅದು ಗಂಡು ಮತ್ತದುಂಡು ಏನ್ ಟೈಪಿಂಗ್ ಮಾಡಕ್ ಬರ್ತಿಲ್ಲ ನಿನ್ಗ ಹಾ ಹೂ
ಏನ್ ಸಮಾಚಾರ ಏನ ಮತ್ಯೆನ ಸಮಾಚಾರ ಹ್ಮ್ಮ್. ಹ
ಹ್ಮ್ಮ್.
ನಾ ಜುಲೈ ಇಪ್ಪತ್ತ ಅವಾಗ ಏನ್ ಕಥಿ ಸ್ಟೇಡಿಯಂದಾಗ ಹೋಗ
ಹ್ಮ್ಮ್
ಅಲೋ ಏ ಅವ ಬಂದ ಹಲೋ ಲ ಕದಾ
ಹ್ಮ್ಮ್.
ಹೌ ಇ ಮಾತ ಅಡತಲ್ಲಾಪ್ಪನ್ನನ ಹಾ ಹಲೋ ಹಲೋ ಜಸ
ಹಲೋ
ಎ
ನೀನ್ ನಿಮ್ಮ ಎಷ್ಟತ್ತ ಆಯ್ತ್ ನಾ ಮಾತಾಡಕ್ ಆಯತ್ ನಿ ಕೇಳ್ಸ ಹೊಲ್ದೇಏನಾದ್
ಕೇಳ್ಸೌದಲ್ಲ ಅವವಾಗಿಂದ ಅಲ್ಲೋ ಅಲ್ಲೋ ಅಂತ ಹೇಳ್ತ ಏನ್ ಕ ಏನ್ ಒಂತ ಸೂರು ರೆಸ್ಪಾನ್ಸ್ ಇಲ್ಲ
ನಾ ಮಾತಾಡಕತ್ನಿ ನಿನ ಕಸವಲ್ದ ಅದಕ್ಕೆ ಬ್ಲೂಟೂತ್ ಆಫ್ ಮಾಡಿದೆ
ಹಾಳ ಪ್ರಾಬ್ಲ್ ಅದು ಕಾಯ ಕಾಯ ಕಣ ಎಗದ ಕೋಟ್ಟ
ಹ್ಮ್ ಚ ಕಟ್ಟಿದೆ ಮಾಡ
ಹ್ಮ ಮತ್ತೆ
ಮತ್ತೆ ನೀನ್ ಮತ್ತತ್ ನಂದು ಕರೆಕ್ಟ್ ಆದ್ರ ಇಲ್ಲ
ನಿಂದ ಕರೆಕ್ಟ್ ಆದ ಮತ್ತೆ ನಂದ ಅದೇನ ಅದ ಏನ ಯಾರಲ್ ಬಂತು ಏನಯ್ತೆ ನೀ ಹಯ್ತ ಬಿಡದು
ನಿಂದೆ ಯರ ರ ಅ ಹೇಳಿದ್ರೆ ಅಂಗಪ್ಪ
ನಿಿನಗೆ
ಒಡಂಗ ಅಂದ್ರ ಸಾಲ ಏನ್ ರೋಡ್ಂದ
ಹಲೋ ಒಂದು ಹಂಗ ಹೇಳಿದಿಲ್ಲ ಡೈಲ್ ಪೆಣ್ಣ ಆಟು ಉಂಟು
ರಾಗಯ್ತಾ
ನಡ ಬೇಸ ಅಂದಾಗ ಹ್ಮ ನ ಸರಿರಿ
ನೋಡಿಲ್ಲ ನಿನ್ನೆ ಹೋಗಿದ್ದೆ ಕರೆಕ್ ಹೋಗ ಹಂದು ಸೈಕಲ್ ರಿಪೇರಿ ಆಗ ಕೊ ದ ಮಾರ ಜವನ್ನ ಹ್ಮ ಅವಳೀಗ ಇವತ್ತ ಮಾಡಬೇಕಂದಣ. ಹ
ಹ್ಮ್ ಹ್ಮ್ ಹಲೋ ಹ
ಲವರ್ ಇದ್ರ ಯಾಕ ಮಾತ್ ಒ ವರ್ಷ ಹುಡ್ಡುಗಿನ ಅಲ್ಲಗ. ಮಾತಾಡ ನೀನೇ ಮಾತಾಡ. ಮಾತಾಡ್ ಗೊತ್ತಾಗ್ತದ ಅದ ನಾವ ಹುಡಗ ಫೋಟ ಅಲ್ ದೋ ಸಾರ ದ ಮತ್ತೆ ಹಾ ಹೇಳ.
ಹ್ಮ ಎಲ್ಲಿದ್ದಿ.
ಎಲ್ಲಿ ಹೊರಗ್ ಇಲ್ಲ ಫ್ರೆಂಡ್ ಹೊಂಟನ ಒಬ್ಬ ಹಾ
ಕ ಹೇಳಡದು ಕ್ರಿಕೆಟ್ ಆಡಿಲ್ಲ ಇವತ್ತ.
ಇಲ್ಲ ಹೋಗಿಲ್ಲ ಎರಡ ದಿನ ಆಯ್ತು.
ಎರಡ ದಿನ ಆಯತ್ ಹೋಗಿಲ್ಲ.
ಹ್ಮ ಎರಡ ದಿನ ಆಯ್ತ. ನಿನ್ನೆ ಹೋಗಿಲ್ಲ ಇವತ್ ಹೋಗಿನಿ.
ಹಾ ಹಾ ಹಾ
ಹೋಗಿಲ್ಲ ಇ ಕಡೆ ನಿನ್ನೆ ಇಕಡ ಪ್ಯಾಂಟಿಗೋದೆ. ಇವತ್ತ ಯಾರೋಗಿಲ್ಲ ಬಿಡಂತ. ತಬಿಟ್ಟೆ.
ಆಬಾಬಾ.
ಇತ ಆಷ್ಟಲ ಲುಕ್ಮಾನ. ಕಾಲೇಜಾಗ ಆಡ್ಬೇಕಲ್ಲಿ.
ಹ್ಮ ಹ್ಮ
ಮತ್ತೆ ಲುಕ್ ಮನಾಗ ಎಷ್ಟ್ ಅವ ಗೊತ್ತ ರೂಮ್ ರೆಂಟು.
ಹ ಲುಕ್ಮನದಗ ಹ ಅಲ್ಲಿನೂ ಐತೇನು ಹಾಸ್ಟೆಲ. ಹ ತಿಂಗಳಿಗೆ.
ಹದ್ ನೈನೂರು
ಹದ್ ನೈನೂರು ಬರೀ ಹದ್ ನೈನೂರಾ ಒ ಎಲ್ಲ ಮನೆ ಚ ಅಲ್ಲೇ ಅಪ್ಪ ಅಲ್ಲೇ ಇರ್ಬೇಕಲ್ ನೀನು ಹೋಗಿ ಅ್ರ ಅವ್ರ ಫೀಸ್ ನ ತಗೊಂತಾರಲ್ಲ ಫೀಸ್ ನೀ ತಗಂತರ ಅವರು ಹ
ಹಾ
ಎಕ್ಸಾಮ್ ಫೀಸ್ ಕಟ್ತವಲ್ಲ ಅದು ಕಾಲೇಜ್ ಪಿಜ್ಜಾಗೆ ತಗೊಂಡ್ ಹ
ಅವ್ರ ಕಾಲೇಜ್ ಫೀಸ್ ನ ಹಂಗೆ ಫಿಫ್ಟಿ ಐದ್ನೂರು ರೂಪಾಯಿ ಇಲ್ಲ ಐದನೂರು ರೂಪಾಯಿ ಗೌರ್ಮೆಂಟ್ ಫೀಸ್
ಹಾ
ಪೇಪರಿ ಮುನ್ನೂರು ಪಷ್ಟೆ ಇಚ್ಛೆ
ಪೇಪರು ಮೂನ್ನೂರಾ ಕಾಲೇಜ್ ಫೀಸ್ ಅರವತ್ತ ಅಂದ್ರೆ ಹತ್ ಸಾವಿರ ಹೆಚ್ಚ ದನಾದ್ರಗಿಂತ ಹ ಹ ಅದೇ ಲಕ್ಣಗೆ ಹೋಗಿದ್ನಪ್ಪ ನಾನು
ಎಪ್ಪತ್ತಲ್ಲ ಎಂಬತ್ತರಗ ಇರ್ಬೇಕಕ್ ನೋಡು
ಅದ್ರ ಕೇಳಿದ್ದೆ ಆ ಪ್ರಿನ್ಸಿಪಲ್ ಎಲ್ಲ ನಂಬರ್ ಕೊಟ್ಟಿದ್ದೆ ಎಲ್ಲ ಮಾಡಿದ್ದ ಸಿಟಿ ಬಂದ್ಮೇಲೆ ಒಂದ್ಸಲ ಫೋನ್ ಮಾಡಿದ್ದ ಸರ್ ಹಿಂಗ್ ಸಟಿ ಸಿಕ್ತ್ ಸರ್ ಅಂತ ಅಂದೆ ಹಾ ಸರಿ ಓಕೆ ಗುಡ್ ಚೆನ್ನಾಗ್ ಹಓದಾಯ್ತಾ ಇ ಎಂತ
ಅಷ್ಟ ಒೊಳ್ಳೆ ಕೆಲ್ಸಲ್ಲಿ ಬಂದಿಲ್ ಬಂದಿದ್ರೆ ಅದೇ ರಕ್ಕದಾಗ ಎಲ್ಲ ಕಡಿಮೆ ಆರಾಮ ಇರ್ತಿದ್ನು
ಲುಕ್ಮಂದ ಹೇಳಲ್ಲಂತೆ
ಹೇಳಲ್ಲ ಡಿವೈಸ್ ಹಾಕೊಂಡು ಹೋಗಬಹುದು
ಡಿವಿಂಗ್ ಹಾಕೊಂಡ್ ಹೋಗ್ತ ಏಳಲ್ಲ ಅಂದ್ಮೇಲೆ ಹಾಗೆ ಸು ಮುಚ್ಕಂದ ಇರ್ಬೇಕು
ಡಡಿವೈ ಹಾಕ್ಕೊಂಡ್ ಹೋದ್ರ ಶ ಬಿದರುನ ಅವರು ಅವರು ಕವರ್ ಮಾಡ್ ಅ ಒಂದ ಸ್ವಲ್ಪ ಡಿವೈಸ್ ಹಾಕೊಂಡ್ ಹೋದ್ರೆ
ಹಾ ಹಾ ಹಾ
ಹಂಗಾವ
ಹಂದ ಲುಕ್ಮನ್ ಬಾರ ಸ್ಟ್ರಕ್ ಇಸತ ಸ್ಟ್ರಕ್ ಕಯ ನೋಡಿ ಹಳೇದಐತಿವರ್ಷ
ಅನಸ್ತದ ದ ನಾವೇಏನ್ ಡಿವೈಸ್ ಯೂಸ್ ಮಾಡ್ತ ಇವಲ್ಲ ಎಲ್ಲ
ಹಾ ಹ್ಮ
ಅಲ್ಲ ಹೇಳ
ಎಲ್ಲ ಲುಕ್ಮನ್ ಅವರಾ ಲಕ್ಮನ್ ಲಲುಕ್ಮನ್ ಕಾಲೇಜಿಗೆ ಐತೇನೆ ಇದು ಸೆಂಟರು
ಹಾ ಅಲ್ಲ ಅತ್ತ
ಅಂದ್ರೆ ನಿಮ್ದ ನಿಮ್ ಕಾಲೇಜ್ ನಿಮ್ ಕಾಲೇಜನ್ ಕೊಟ್ರ ಅನ್ಸಂಟ್ರ
ಹ್ಮ್ ನಮ್ ಕಾಲೇಜ್ನ ಸಂ್ರರಿ ಯಾರ್ ಕಾಲೇಜ ಅವ್ರಗ ಲೇ
ಏ ಹಂಗಿರಲ್ಲ ಕಾಲೇಜಿಗೆ ನಮ್ ನಮ ನಮ್ ಪ್ರಿನ್ಸಿಪಲ್ ನೀವೇನಾದ್ ಜಾಸ್ತಿ ಇದ್ ಮಾಡಕಿದ್ರ ಅಂದ್ರೆ ನ ಸೆಂಟರ್ ಚೇಂಜ್ ಮಾಡ್ತಂದ್ಬಿಡ್ತಾನ
ಹ್ಮ ವಷ ಉಂಟ ಮಾಡ್ತಾನ ನಮ್ಮ ನಮ್ಗ ಮಾಡಲ್ಲಪ್ಪಿ ಬಿಸ್ನೆಸ್ ಅಂತನಾವ ಕೆ
ಹಾ
ನಿಮ್ಮ ಮನೆಗೆ ಬಿಸ್ನೆಸ್ ಐಡಿಯಾ ಗೊತ್ತಿಲ್ಲ
ಹಾ ವಟ ಹಾ ಇಷ್ಟರಂದುು ಲಜೆಂಡಾ ಅ ಬಿಡ ಇವ್ನು ಲಜೆಂಡಾನಮ್ ನಮ ವೇಳಾರ ಮಾಡ ನಮ್ಗೆ ಹೇಳಾರದು ಮಾಡ್ತಾನವ
ಅಪೇ ನಮಗ್ ನಮ್ಮದು ನಮ್ಮ ಒ ನಮ ಓನ್ ಅವರ್ ಮುಂದಾನ ಮನ್ ಯದಕ್ಕೆ ನ ತಲ್ಲ ಹಂಗಾದ ದಿಸ ನ
ಜೀವನ ಆಯ್ತ ಡ ವಿನಾಯಕ ಚಟರ್ ಕೆಂಚ್ ಮೈಸೂರು ಒೂರು ಹ್ಮ್ ಹ್ಮ ಕ ಉತ್ತೇ ಹ ಹಾ ಯ ನಾನ್ ಕೇಳ್ದ ನಿಂತಿಲ್ಲ ಹ ಕೆಳ್ಸಗತ್ತ
ಹ ಮತ್ತೆ ಬ ಂಗ ಬ ಸ ಗಾಯ ಬ ಕ್ಕಾಲ್ ಮಾರ್ಕೆಂತ ಹ್ಮ್
ನೋಡ್ ಟೈಮ್ ಆಯ್ತಾ ನೋಡು
ಏನ್ ಮೂವತ್ತು ರೂಪಾಯಿ ಕೊಟ್ರ ಮಾರ್ ಬಿಸಕ್ತಾನ
ಇನ್ನ ಒಂದ್ ಹತ್ತು ಸಾಯಕ ನ ನಿನ್ಂತನ್
ನ ಇಲ್ಲ ಪ್ರಜ
ಹಲೋ
ಏನ್ ಮಾತಾಡ ಬರ್ಲ್ಲ ಸಂಜ ಚಿನಲ್ ಸೋಜಾವ ಹ ಹೌ ಹಾ ದಾಾ ಮ ಹೊಟ ಮ
ಸೀರಿಯಲ್ ಹೌ
ಯಾರ್ ಜ
ಬರ ಎಿ ಈ ಮಾಡ
ಹ ಶ ಪ ಕೊಡುದು
ಮಾ ಹಾ ತ ಇನ್ನ ತರ್ಟಿ ಸೆಕೆಂಡ್ ಆಯ್ತ್ ನೋಡಿ ಆಯ್ತ್ ನೋ ನಾನನ್ ಮಾಡ್ತ ಹ್ಮ